ಹಲೋ
ಹಾ ಎಲ್ಲಮ್.
ಹಲೋ ಹಾ ಆರಾಮ್ ನೋಡಪ್ಪಾ ನೀ ಆರಾಮಾ. ಹಾ ಆರಾಮ್ ಆರಾಮ್ ಆರಾಮ್ ನೀ ಹ ಏನ್ ಮಾಡ್ತಾರ ಅಪ್ಪಾ.
ಏನಿಲ್ಲಾ ಊಟಾ ಮಾಡೋದು ಓಡಾಡೋದು ಅಂಗಡಿಗ್ ಹೋಗೋದು ಕೂಡದ್ ನೋಡಷ್ಟ ಕೆಲ್ಸಾ.
ಹೌದಾ ಏನ್ ಮತ್ತೇನ್ ನಡದದ ಸಮಾಚಾರಾ.
ಏನ್ ಇಲ್ಲ ನೋಡಬ್ಬಾ ಇದೆ ಅಂಗಡ್ಯಾಗ್ ತಿದೆ
ಹೌದು ವರ್ಕ್ ಏನ್ ಮಾಡ್ತೀರಾ ತಾವು.
ಅಂಗಡಿ ಅದೋ ಬಟ್ಟಿ ಅಂಗಡಿಯ ಅಂದೊಂದು ಹೋನಾ.
ಹೌದಾ ಬಟ್ಟೆ ಅಂಗಡಿ ಹೇಗಿದೆ ಎಲ್ಲಿದೆ ಸರ್.
ಆ.
ಶಾಪರ
ಶಾಪುರಲ್ಲಿ ಎಲ್ ದೆ ಅದ. ಪ್ಲೇಸ್ ಅಲ್ಲಿ ಪಬ್ಲಿಕ್ ಪ್ಲೇಸ್ ಅಲ್ಲಿ ಇಲ್ಲಿ ಬೇರೆ ಕಲ್ಲಿ ಇದೆ.
ಕ್ಷಣ ಇದು ಇದು ಗೊತ್ತ ಬಟ್
ಜಾ ಜಾಲಿ ಫ್ಯಾಷನ್ ಅಂತ ಅದೆ ನಮ್ ಅಣ್ಣ್ರದೇ ಐತಿ ಅದ ಅಂಗಡಿ.
ಅದ ಚಾಯ್ ತಲ ಬಂದ್ ಬರ್ತ ಬರ್ತದಾ. ಅದ್ರ ಬಾಜು ಆದ್ರ ಅಪೋಸಿಟ್ ಒಂದ ಬಾರ್ ಅದ ಗೊತ್ತದ
ಹಾ ಬಾರ್ನ ಅದನ್ ನಮ್ ರಿಲೇಷನ್ದಾಗೆ ಐತಿ ಅದನ್ನ
ಆ ಅದು ಬಿಡ್ರಿ ಅದು ಬಗ್ದಿಲ್ಲ ವೈಷ್ಣವಿ ಹೋಟ್ಲ್ ಅದ ಗೊತ್ತದಾ.
ಅ ವೈಷ್ಣವ ಹೋಟೆಲು ಎಲ್ಲಿದೆ ಸರ್.
ಅಲ್ಲೇ ಅಲ್ಲೇ ಬರ್ತದ ಅದ ಬಾಝುನ್ ಬರ್ತದಾ.
ಹೌದ್ ಎಲ್ಲಿ ಬಾಜು ಎಲ್ಲಿ ಬಾಜುನಾ ಎಲ್ಲಾ ಅಲ್ಲೇ ತಿರಗ್ಯಾಡ್ತ. ನಬಾ ಇಲ್ಲಿ ಬೇಸ್.
ಸುಮ್ನೆ ಎಲ್ಲಾ ಹೇಳೋದಯ ರಿಯಲ್ ಆಗಿ ಹೇಳಾಕತ್ತಿವಿ ಹಂಗ ನಿಸ್. ಟ್ಟ ನೀವು ನಿಮ್ಮ್ ಅಂಗಡಿಯ ಆಲ್ನ. ಅಂದ್ರರೆರೆನ ಸುಳ್ಳ ಅನ್ಸಾಕತೆ ನಮ್ಗ ಏನ್.
ಏ ನಮ್ಮ್ ಅಂಗಡಿ ಶಾಪುರದಾಗ ಎಷ್ಟೊ ಹೊತ್ತಿ ಎಲ್ಲಾ ನಮ್ಮ ಮುಂದೆ ಅಂಗಡಿ. ಡಿ ನೀವು ಎಲ್ಲಿರೋದ ಅಧಿ ಹೇಳಿತ್ತ ತ್ತಾವೆ ಅವಾಗ ಗೊತ್ತ್ ತ್ತಾತ್ತು ಎಲ್ಲಿರೋದು ಎಲ್ಲಿಲ್ಲ ಅಂಗಡಿ ಹೇಗಾದ ಹೆಂಗಿಲ್ಲ ಅದ್ರ ಬಗ್ಗೆ ಗೊತ್ತಾಗ್ತು ಬಟ್ಟಿ ಎಲ್ಲಿದೆ ಬಟ್ಟಿ ಅಂಗಡಿ ಎಲ್ಲಿದೆ ಹೌದಾ ನಂಬರ್ ಒನ್ ಅದರ್ ಹೆಸರ ಏನ ಹೆಸರ ಏನು. ಹೆಸರ ಹೇಳ್ರಿ ಏನ ಅದ ಅಂಗಡಿ ಹೆಸ್ರು.
ಬಾಲಾಭೀಮೇಶ್ವರ ಕೃಪಾ ಖಾದರ್ ಭಾಷ್. ಕ್ಷ ಅದ್. ದಿಲ್ ಬಾಷಾಕ್ಕ. ಮುಲ್ಲಾ.
ಹೌದಾ ಹೌದಾ ಇಷ್ಟು ಎಲ್ಲಾ. ಅಂಗಡಿ ಎಲ್ಲ ಹೆಸರ ಇಷ್. ಇಷ್ಟ ಎಲ್ಲಾ ಹೂಡ್ಕೋತ್ರಿ ಹೇಗ್ರಿ ಸರ್ ನೀವ ಎಲ್ಲಾ ಅಂಗಡಿ ಮತ್ತ ಹೌದಾ ದೇವರ ಮೇಲೆ ಅಲ್ರಿ ಮನುಷ್ಯರ ಮೇಲೆ ಭತ್ತಿ ಭಕ್ತಿ ಹಿಡ್ಕೋರಿ ಹಂಗಾದ್ರೆ ಕಷ್. ಟುಮಾರೊ ಚಲೋತ್ನ್ಯಾಗ ಬರ್ತಾರ ನಿಮ್. ಕಡೆ ಇಲ್ಲ ಅಂದ್ರೆ.
ಮದ್ ನಮ್ಗ ಅದಕ್ಕರಿ ಮದ್ಗಾ ಅವ್ರ ಹೆಸರು ಬ್ಯಾರೆ ಇಟ್ಟಿದ ನಾ. ಎಲ್ಲಾ ಎಷ್. ಎಷ್ಟು ಜನಾ ಹೆಸರುಗಳು ಎಷ್ಟು ಬರ್ತಿರ್ತಾವಾ ಕೋಟಿಗೂ ಹೆಸರ.
ನಾ ಅಲ್ಲಿ ನೋಡಿಲ್ಲಲ್ಲ ಅದು ಎಲ್ಲಾ ಅಂಗಡಿಯ ಸ್ವಲ್ಪ ಫೋಟೋ ಹೊಡದಾ. ರಾಕ್ತರಿ ನಿಮ್ಮ್. ಮಂಗಡಿ ಹೇಗ ಇದೆ ಹೇಗಿಲ್ಲಾ ಅನ ಸ್ವಲ್ಪ ನೋಡ್ಬೇಕಂತ ಮಾಡಿದ್ದ್ಯಾ ಹಾ ನೋಡಿಲ್ಲ ಅ. ನ್ನೇ ಎಳಗು. ನಾನ್ ಶಾಪುರ್ದಾಗ ಎಲ್ಲೇ ಇದ ಇಲ್ಲೇಯ ಅಂಗಡಿ ಅಂತ ನೋಡಬೇಕು. ಆ ಬೋಡಿಗೆಲ್ಲಾ ಇದು ಇಷ್.
ಅ ನಮ್ಮ್ ಅಂಗಡಿ ಗೊತ್ತಿಲ್ಲಂತಿರಿ ಐ ಇವು ಒಬ್ಬು ಎಗೆಜ್ಜಾನ್ಗೆ ಹೆಸರುಗಳು ಎಲ್ಲಾ ಸ್ಪೆಲಿಂಗ್ ಎಲ್ಲಾದ್ರಾಗ ಒಂದೊಂದ್ ಸ್ಪೆಲಿಂಗ್ ಟಕ್ಕ ಅಂದ್ರ ಹಾಕ್ಕೆವ್ರೀ ಅಷ್ಟ ದಿಲ್ಲ ಅಂಗಡಿಗೆ ಉಧ್ಧ್ಯ ಹೆಸರ ಬಿರ್ಬೇಕ ಅಂಥದೊಂದು ಒಂದೊಂದ ಸ್ಪೆಂಲ್ಲಿಂಗ. ಹಾಗ್ಬಿಟ್ಟೇವ್ರೀ. ಇಂಗ್ಲಿಷ್ದಾಗ್ ಎ ಎ ಬಿ ಸಿ ಇಲ್ಲಿಂದ ಈಗ ಇಲ್ಲೋಟ್ರ ಎ ಬಿ ಸಿ ಡಿ ಇ ಎಫ್ ಇ ಎಚ್ ಐ ಜೆ ಕೆ ಎಲ್ ಎಂಎನ್ ಪಿ ಕ್ಯೂ ಆರ್ ಎಫ ವೈಜಡ್ ಇಷ್ಟೊಳ ಎಷ್
ಹಾ ಹ ಹೌದಾ ಹೌದಾ ಎ ಬಿ ಸಿ ಡಿ ಎಷ್ಟಾವ್ರಿ ಟೋಟಲ್ ಹೌದಾ ಈಗ ನಿಮ್ ಅಂಗಡಿಯಲ್ಲಿ ಕೆಲ್ಸ ಮಾಡ ಕಷ್ಟ ಮಾಡವ್ರ್ ಎಷ್ಟ ಮಂದಿ ಆದಾರ ನಿಮ್ಮಲ್ಲಿ ಅಂಗಡಿಯಲ್ಲಿ
ದೊಡ್ಡ ಅಂಗಡಡಿ ಅದ್ರಿ ಸಣ್ಣದಿಲ್ಲ ಬಾಳ ದೊಡ್ಡದ ಅದ
ದೊಡ್ಡ ಅಂಗಡಿ ಅದೇ ನಾವ್ ಒಂದ್ಸಲ ವಿಸಿಟ್ ಕೊಡ್ಬೇಕಂತ ಅದ ನಿಮ್ಮ್ ಅಂಗಡಿಗೆ.
ದಲ್ಲಾ ವೈಷ್
ಸ ಅದೇ ಸರ್ ಹೇಳ್ತೀನಿ ಅಲ್ವಾ ಹಾ ಎಸ್ ಬಿ ಐ ಬ್ಯಾಂಕ್ ನೋಡನಿ ಸರ್
ಹಾ ಹಾ ಅದ್ರ ಬಾಜುನ್ ಒಂದ್ ಮೂರ್ಕ್ಟ ದೊಡ್ಡ ಬಿಲ್ಡಿಂಗ್ ಅದಲ್ಲ.
ಅಲ್ಲಿ ಎಲ್ಲೆ ಅದ್ರಿ ಸರ್ ಅಲ್ಲಿ ಅಷ್ಟಲ್ಲ ಅದ ಅಲ್ಲಿ.
ಹಾ ಅಷ್ಟಲ್ಲಾ ಅಲ್ಲಿ ಇಲ್ಲದ ಅಷ್ಟ ಲೋಪ ನೀನ್ ನೀ ಅಲ್ಲಿ ಹೋಗೋಡ ತಸಿಲ್ ಬಿಳಕ್ ಹೋಗಬ್ಯಾಡಾ ಏ ನೀ ಅಷ್ಟು ಬಾಳ್ ಮುಂದ್ ಹೋದಿ ತಸಲ ಹಿಂದ್ ಲೇಡಿಸ್ ಹಾಸ್ಟೆಲ್ ಬಿಡಾಕ್ ಹೊಂಟೆನ್ ನಾನ.
ನೀ ನಿಮ್ದ್ ಎಗಡೆ ಕಡೆ ಬರ್ತ್ ಸರ. ಇಲ್ಲಾಂದ್ರ ಚಾಯ್ ತಲಾ ಮಂದ್ರ ಈಗ ಜಾಲಿ. ಫೇಶನ್ ಅಂದ್ರಿ ಮತ್ತಂದ್ರೆ ಎಸ್ ಬಿ ಐ ಬ್ಯಾಂಕ್ ಅಂತ್ರ ಎಕಡೆ ಎ ಕಡೆ ಇರ್ತಾರೆ ನಿಮ್ ಅಂಗಡಿ ಎಲ್ಲ ಒಂದನ್ನು ಗೊತ್ತಾಗ್ತಿಲ್ಲ ನಿಮ್ದು ಎಲ್ಲ ಅಂಗಡಿ ಹೇಗೆ ಇದೆ ಹೇಗಿಲ್ಲ ಜರಾ ವಿಸಿಟ್ ಪಡ್ಬೇಕ ಟಾ ಮಾಡೇನ ನಿವಂತರ ಅ ಕಡಿದೆ. ಕಿದೆ ಎಲ್ಲಾ ನೀವ ಹೇಗೆ ಹೇಳ್ತಾ ಇದಿರಾ ಏನ್ ಅಂಗಡಿನ ಆದಾಯ್ ಮಜಾಗ ಮಾಡ್ತೀರಾ ಏನಂತೂ ನಮ್ಗ ಒಂದ್ ಅರ್ಥ ಆಗ್ತಿಲ್ಲ ಹೇಗ್ರಿ ಸರ್ ಈಗ ಮಾಡ ಹಗ ಮಾಡಿದ್ರೆ ಹೇಗ ಹೇಳಿ ಸರ್ ನಾವ್ ಎಲ್ಲಾ ಎಲ್ಲಾ ಕಸ್ಟಮರ್ ಅಂತ ಬಂದಿರ್ತೀವಿ ಎಲ್ಲ ನೀವು ಇಲ್ಲ ಕಸ್ಟಮರ್ಗೆ ಚೆನ್ನಾಗಿ ರೆಸ್ಪಾನ್ಸ್ ಮಾಡಿಲ್ಲ ಅದೇ ಹಂಗ ಅದ ಹಿಂಗ ಅದ ದೊಡ್ಡದ ಹೆಸರ ಆದ ಅನ್ಕ ಕೂತ್ ನಾವ ಎಲ್ಲಾ ಕಸ್ಟಮರ್ ಬರ್ತೀವಿ ಅನ್ರಿ ಇನ್ನೊಂದ್ಸಲಿ ನಿಮ್ ಅಂಗಡಿಗೆ ಈಗ್ ಮಾಡಿದ್ರೆ ಹೇಗ್ ಹೇಳ್ರಿ ಸರ ಎಲ್ಲಾ ಅರ್ಥ ಆಗ್ತದೆಲ್ಲ ಹೇಳಿ ಅರ್ಥ ಅರ್ ತಾ ಮಾಡ್ಕೊತಿರಲ್ರಿ ನೀವುನು ದೊಡ್ಡವೇ ಇರಲ್ಲ ಈಗೆಲ್ಲ ಮಾಡಿದ್ರಿ ಹೇಗೆ ಚಲೋ ಚಲೋ ಆಗಿ ಕಾಣುತ್ತ. ತದಿನ್ನೆ ಹೇಳು. ಅದೇ ಅದೇ ಅಂಗಡಿ ಎಲ್ಲಿದೆ ನಿಮ್ದ ಹಾ ಅದೇ ಹೇಳಗತ್ತಿನ ನಾನು ಕಸ್ಟಮರ್ ಬೇಕಾದ್ರೆ ಚೆನ್ನಾಗಿ ಮಾತಾನಾಡದ ಕಲಿಬೇಕು ಅದು ಚೆನ್ನಾಗಿ ರೆಸ್ಪಾನ್ಸ್ ಅನ್ನು ಮಾತ ಮಾತಾಡೋದ ಕಲಿಬೇಕು ಹೇಗ್ ಹೇಗೆ ಹೇಳ್ರಿ ಸರ್ ಆ ಕಡೆ ಇದೆ ಈ ಕಡೆ ಇದೆ ಎಲ್ಲಾ ಹೇಗ್ರಿ ಕಸ್ಟಮರ್ ಜೊತೆ ಸ್ವಲ್ಪ್ ಚೆನ್ನಾಗಿ ಮಾತಾಡೋದ ಕಲಿರಿ ಹಾಗಾದ್ರೆ ಕಸ್ಟಮರ್ ನಿಮ್ ಅಂಗಡಿಗೆ ವಿಸಿಟ್ ಕೊಡ್ತಾರ ಚೆನ್ನಾಗಿ ಬಟ್ಟಿ ತಗೋತಾರ ಬಟ್ಟಿ ತಗೊಂಡ್ ನಿಮ್ಮನ್ನು ನೆನೆಸ್ತಾರ ನೀವು ಹಿಗೆಲ್ಲಾ ಮಾತಾಡಿದ್ರೆ ಎಲ್ಲಿ ನೆನೆಸ್ತಾರ ಹೇಳಿ ಸರ್
ನಾವು ನೆನಸ್ಬೇಕು ನೆನಪಲ್ಲಿ ಇಟ್ಳ್ಬೇಕು
ಏನಾದರೂ ನೆನಪ ಇಟ್ಕೋಬೇಕು ಎಲ್ಲಾರನ್ನು ಕಸ್ಟಮರ್ ಹೀಗಿರ್ತಾರ ಹೀಗಿಲ್ಲಾ ಅಂತ ಕಸ್ಟಮರ್ ನೋಡಿ ಮಾತಾಡ್ಬೇಕ್ರೀ ಸರ್ ಸುಮ್ನೆ ಹಾಗೆ ಹೀಗೆ ಮಾತಾಡ್ರರು ಬಾಯಿಗೆ ಹೇಗ್ ಬರ್ತ ಅಲ್ಲಿ ಚಾಯ್ತ ಲಾಬ್ ಅಲ್ಲಿ ಅಂಗಡಿ ಅದ ಜಾಲಿ ಫ್ಯಾಷನ್ ಅಲ್ಲಿ ಅಂಗಡಿ ಅದ ಸುಮ್ನೆ ಅನದ ಸರ್ ಅದೇ ಸ್ವಲ್ಪ ನಿಮ್ದು ಇನ್ಸ್ಟಾಗ್ರಾಮ್ದಾಗ ರೀಲ್ಸ್ ನೋಡಿದ. ಅದಕ್ಕಾಗಿ ನಿಮ್ಗನ್ನು ಕೇಳ್ತಾ ಇದ್ದೀನಿ ನಾನು ನಿಮ್ ನಂಬರ್ನ ಇತ್ತಲ್ಲಾ ಅದಕ್ಕಾಗಿ ಇಲ್ಲೆ ಎಲ್ಲಿದ್ ಅಂಗಡಿ ಅಂತ ಕೇಳ್ತಾ ಇದ್ದೀನಿ ನೀವಂತರು ಜಾಲಿ ಫ್ಯಾಷನ್ ಬರ್ರಿ ಇಲ್ಲಿ ಚಾಯ್ ತಲಾ ಬರ್ರಿ ಅಕಡೆ ಎಸ್ ಬಿ ಐ ಬ್ಯಾಂಕ್ ಬಲ್ಲಿ ಬರ್ರಿ ಏನ್ರಿ ಸರ್ ಅಡ್ರೆಸ್ ಒಂದು ಪರ ಬರಬರಿ ಇರ್ತದಲ್ಲ ಅದ್ರದುನು ಅಡ್ರೆಸ್ ಅಂತ ಇರ್ತದ ಅದು. ಅಡ್ರೆಸ್ ಹೇಳಕ್ ಹೋದ್ರ ಇಷ್ಟು ಎಲ್ಲ ಉದ್ದ ಉದ್ದ ಹೆಸರು ಆಗ್ತೀರಂತರಿ ಹೇಗ್ರಿ ಸರ್ ಹಿಗೆಲ್ಲಾ ಮಾಡಿದ್ರ ನೀವು. ಅರ್ಥ ಆಗಲ್ಲ ಏನ್ರಿ ಸರ್ ನಿಮ್ಗೆಲ್ಲಾ ನೀವು ಎಲ್ಲಾ ಎಲ್ಲಾ ಬರಿ ಕಸ್ಟಮರ್ಗೆ ಸಂಭಳ್ಸ್ಕಬೇಕಂತ ಇರ್ತದ ಎಲ್ಲಾ ನೀವು ಸಂಭಳ್ಸ್ಕನ್ದಿಲ್ಲಾ ಅಂದ್ರ ಹೇಗ್. ಕೇಳಿ ಸರ ಎಲ್ಲಾ. ಎಲ್ಲಾ ನೋಡ್ಕ ತಗೋಬೇಕಾಗ್ತದ ನೀವೆಲ್ಲಾ ಮಾಡಿದ್ರೆ ಹೇಗೆ ಹೇಳಿ ಸರ್ ಎಲ್ಲಾ. ಹಾ ಕಸ್ಟಮರ್ ಹೇಗಿರ್ತದ ಹೇಗಿಲ್ಲ ಗರ್ತ್ ಆಗ್ಬೇಕಲ್ಲ ಆ ಸರ ಹೇಗ ಚಲೋ ಸ್ವಲ್ಪ ಚೆನ್ನಾಗಿ ಮಾತಾಡ ಕಲೀರಿ ಸರ್ರ. ಮದುವೆ ಗಿದುವೆ ಆಗಿದೆ ಅಲ್ಲ ನಿಮ್ದು ಎಲ್ಲಾ. ಮಕ್ಕಳು ಗಿಕ್ಕಳು ಇದಾವ ಏನಿಲ್ಲ.
ಏನ್ ರಿ ಮದುವಿ ಏನ್ ನೀವು ಡೈರೆಕ್ಟ್ ನೀವು ಅಂಗಡಿ ಅಡ್ರಸ್ ಕೇಳ್ಬಿ ಏನ್ ಮದುವಿಗೆ ಮಾತಾಡಕತ್ತತಿರಲ್ಲ ನಮ್ದು ಒಂದೆ ಸ ಸಲಿಗೆ
ಮತ್ ಮತ್ತ್ ಏನ್ ಮಾಡ್ತರಿ ತಡೆ ತಡೆ ಎಲ್ಲ ಕೊಡಿಸತೀವಿ ಎಲ್ಲಾ. ನೀವ್ ಹೇಗ್ ಹೇಗ್ ಮಾತಾಡಾಕೊತಿರಲ್ಲ ಏನಾದ್ರರು ಸ್ವಲ್ಪನ ಕಾಮನ್ ಸೆನ್ಸ್ ಐತಾ.
ಕಾಮನ್ ಸೆನ್ಸ್ ನಿಮಗ ಅದೇ ಇಲ್ರರಿ ನೀವ್ ಏನ್ ಏನ್ ಒಂದೇ ಸಲಿ ಏನ್ ಮದ್ವಿ ಅದೇ ಇದ ಅಂತ ಏನ್ ಮಾತಾಡೋದು ನ ಇನ್ನಾ ಏನ್ ಹೆಣ್ಮಕ್
ಅದೇ ಸರ್ ನಿಮ್ದ ಅ ಅದೇ ಸರ್ ಕೇಳ ಕೇಳದ ತಪ್ಪಾಯ್ತು ಏನು ಸರ್ ಅದೆೇಲ್ಲ ನೀವ್ ಮದ್ವೆೆಲ್ಲ ವಯಸ್ಸಾಗಿದೆ ಎಲ್ಲ ಆಗಿದೆ ನಾನ್ ನಿಮ್ದು. ಎಲ್ಲ ರೀಲ್ಸ್ ರೀಲ್ಸ್ ದಾಗ ನೋಡ್ಕೋತೀನಿ ನಂದ ಕೇಳೋದಲ್ಲಾ ನಾ ಕಸ್ಟಮರ್ ಅನೀ ಏನಾದರೂ ಕೇಳ್ಬಹದು ಕಸ್ಟಮರ್ ಮದುವೆ ಆಗಿದ್ದೀನ ಕಸ್ಟಮರ್ ಇನೇ
ಏ ನೀವು ಕೇಳೋ ರೀತಿ ಚಲೋರ್ಬೇಕ್ರಿ ನೀವು ಹೆಂಗ ಕೇಳದ್ ನೀವು ಆ ಮದುವೆ ಆಗದ ಇಲ್ಲ ನಿಮ್ಗ ಹಿಂಗೆ ಮಾಡಿದ್ರೇನು ಹಿಂಗೆ ಮಾತಾಡಿದ್ರನು ಅನ್ನೋದಕ ಉಂಟು ಇದ ಇಲ್ಲ. ಹೆಂಗ್ ಬೇಕ ಹಂಗೆ ಸಿ
ಏನಿದೆಲ್ಲ ಸಿಕ್ಕಂಗ ಏನ್ ಮಾತಾಡ ಸರ ನಾವ್ ಅದೇ. ಇಷ್ಟೇ ಸರ್ ರ ರೆಸ್ಪಾನ್ಸ್ ಅದೇ ಮದುವಿ ಆಗ್ಯದಿಲ್ಲ ಅ ಮತ್ತ ಕೇಳೋ ರೀತಿ ಇಲ್ಲ ಅಂದ ಇಲ್ಲ ಕೇಳಗುತ್ತೇ ನಿಮ್ ಮದ್ವೆ ಆಗ್ಯದ ಇಲ್ಲ ನಿಮ್ದು ವ ತಡ್ರಿ ತಡೆ ಹೇಳ್ತೀನಿ ಇಲ್ಲ ಮದ್ವಿ ಮದ್ವಗ. ನೀವು ಚೆನ್ನಾಗಿ ಮಾತಾಡ್ತೀರಿ ಮದವೆ ಆಗಿಲ್ಲ ಅಂತ ಇ ಇಷ್ಟೆಲ್ಲ ಮಾತಾಡ ಗೊತ್ರಿ ನಿಮ್ಗೆಲ್ಲ ಮಾತಾಡದ ರೀತಿ ಗೊತ್ತಿಲ್ಲ ಶೈಲಿ ಗೊ ತ್ತಿಲ್ಲ ಈ ತಗೊಂಡ್ ಏನ್ ಮಾಡ್ತ ಹೇಳಿ ಮದ್ವಿ ಈಗೆಲ್ಲ ನಿಮ್ದು ಏ ಏಜ್ ಅಂದ್ರ ಮುಗ್ದು ಹೋಗಿದೆ ನಾನ್ ನೋಡಿನ್ರಿ. ಹಾಗಂದ್ರೆ ಒಂದು ಫಾರ್ಟಿ ಏಜ್ ಇರ್ಬಹದು ಮಿನಿಮಮ್ ನಿಮ್ದು. ಈಗ ಮದ್ವೆ ವಯಸ್ಸಾದ ಮದ್ವಿ ಮಾಡ್ಕೋಬಿಟ್ಟು ನೀವೆಲ್ಲಾ ಕಸ್ಟಮರ್ ಜೊತೆ ಕಷ್ಟ ಕಸ್ಟಮರ್ ಜೊತೆ ಹೇಗ್ ಮಾತಾಡದು ಹೇಗ್ ಮಾತಾಡ್ಬೇಕಂತ ಸ್ವಲ್ಪನ ಕಾಮನ್ ಕಾಮನ್ ಸೆನ್ಸ್ರ ಐತಿ ಕಾಮನ್ ಸೆನ್ಸ್ ಬೀಳ್ಡ್ ಮಾಡ್ಕೋರಿ ಸರ.
ನಮ್ಗೇನ್ ಕಾಮನ್ ಸೆನ್ಸ್ ಬೇಜನ್ ಕಾಮನ್ಸ್ ಇದೆ ನಿಮಂಗೇನು ಕಾಮನ್ಸ್.
ಏನ್ ಮಾತಾಡ್ತಿರೋ ಏನಿಲ್ಲ ಸರ್ ಅದೇ ಅದೇ ಪೂರ್ವಜರ ಕಷ್ ಕುಡ ಹೇಗ್ ಮಾತಾಬೇಕ ಅಂತ ಸ್ವಲ್ಪನದ್ರು
ಕಸ್ಟಮರ್ ಕೂಡದ್ ಚಂದ ಅಡ್ರೆಸ್ಗತ್ತತಿ ನೀವು ಅಡ್ರೆಸ್ ಕ ನಿಮಗ್ ಗೊತ್ತಗಲ್
ಹಾ ಹೇಳಿ ಹಾ ಹೇಳಿ ಹೇಳಿ ಸರ್ ಎಲ್ಲಿದೆ ಹಾ ಹೇಳಿ ಹೇಳಿ ಎಲ್ಲಿದೆ ಅಡ್ರೆಸ್ ಹೇಳಿ ಮೊದಳು ಹೇಳಿ. ಚಾಯ್ ಚಾಯ್ ತಲಾಬ್ ನಮ್ದಐತ್ರಿ ಅದ ಅಂಗ್ಡಿ ಹೆಸ್ರ ಹೇಳಿ ಹಾ ಹೆಸ್ರ ಹೇಳಿ ಚಾಯ್ ತಲಾಬ್.
ಆದ್ರ ಅಪೋಸಿಟ್ ಒಂದು ಬಾರ್ ಐತೆ ಗೊತ್ತದಾ.
ಗೊತ್ತಯ್ತ್ರಿ ಸರ್.
ಆ ಬಾರ್ ಎಸರು ಏನಾದೇಳ್ರಿ.
ಬಾರ್ ಹೆಸ್ರು ರಿ ಸಲ್ಮನ್ ಸಲ್ಮನ್ ಪ್ಯಾಷನ್ ಸಲ್ಮಾನ್
ಪ್ಯಾಷನ್ ಅಲ್ರಿ ಅದು.
ಫ್ಯಾಷನ್ ಅಲ್ಲ ಸಲ್ ಸಲ್ಮಾನ್ ಅಂತ ಆಯ್ತ್ ನೋಡ್ರಿ ಬರಿಯದ್.
ನೀವು ಹಂಗ ನೀವು ಎಲ್ಲೋ ಸಣ್ಣ ಯಾವದೋ ಒಂದು ಪೆಟ್ಟಿಗೆ ಅಂಗಡಿ ಇಟ್ಟಿದ ಅಂಗಡಿ ಹೇಳಕಿದ್ರ ನೀವು.
ಇಲ್ಲ ಇಲ್ಲ ಪೆಟ್ಟಿಂಗ್ ಆಲ್ಲ ನೊಂದು ದೊಡ್ಡ ಅದೇ ಬಾರ ಹೇಳಗತೀನಿ ಸಲ್ಮಾನ್ ಸಲ್ಮಾನ್ ಖಾನ್ ಅಂತ್ ಹೇಳಕತ್ತಿನಲ್ಲ ಅದೇ ಬಾರ್ ನಿಮ್ದೆ ಮತ್ತೆ ಇರೋದೆಲ್ಲಿ ಹೇಳಿ ಅಡ್ರೆಸ್ ಎಸ್ ಬಿ ಐ ಬ್ಯಾಂಕ್ ಅಂತ ಹೇಳಿರಿ ಮತ್ ಈಗ ಜಾಲಿ ಫ್ಯಾಷನ್ ಅಂತ ಹೇಳ್ತೀರಿ ಚಾಯಿತ್
ಈಗ ಹತ್ತಿವಸೊಂದ್ ಮೂರ್ ಒಂದಸ ಬಿಲ್ಡಿಂಗ್ ಆದ್ರೆ ಹಿಂದ್ಗಡೆ ಗೊತ್ತದಾ. ಅದ್ರ ಮಾಲ್ ಐತೆ ಗೊತ್ತದ ಒಂದು.
ಯ ಮಾಲ್ ಐತಿ.
ಸುಪರ್ ಬಾಜಾರ್ ಮಾರ್ಕೆಟ್.
ಹಾ ಸೂಪರ್ ಬಾಗಿದ್ದಾರೆ ಏನು ಹುಡುಗಿ ಮಾಲ್ ಇದೆ. ಹುಡುಗಿ ಮಾಲಾ ಹುಡುಗಿ ಮಾಲೆ ಇದೆ ಅಲ್ಲಿ ಏನ ಇರುತ್ತೆ.
ಹಾ
ಸರ ನ ಇ ಎಲ್ಲಾ ಬಿಡ್ರಿ ತಡ್ರಿ ತಡ್ರಿ ನಾ ಇಲ್ಲ. ಇ ಎಲ್ಲಾ ಹೇಳ್ತೀನಲ್ಲ ನೀವು ಮಾತಾಡಿತ್ತಂದ್ರೆ ಚೆನ್ನಾಗಿ ಶೈಲಿ ಮಾತಾಡ ಶೈಲಿ ಕೆಲ್ಲರಿ ಮೊದಲು ಕಸ್ಟಮರ್ ಜೊತೆ ಹೇಗ್ ಮಾಡ ಮಾತಾಡಬೇಕು ಹೇಗಿಲ್ಲ ಇದೆಲ್ಲಾ ಮಾತಾಡರಿ ಹೇಗ್ ಬರ್ತಾರ ಕಸ್ಟಮರ್ ಅಂತ ಮಾತಾಡಕ್ ಕಲ್ಲಾರದ ಸುಮನೆ ಏನೇನ ಏನನ್ ಭಕ್ತ ಹೋಗ್ತಿರಲ್ ರೀ ಸರ್ ಜರ್. ಕಾಮನ್ ಸೆನ್ಸರ್ ಐತ್ ಎಲ್ಲಾ ನಿಮ್ಗ್ ಲಾಸ್ಟ್ಗ್ ಹೇಳಕೊತನಿ ಜರಾ ಅರ್ಥ ಮಾಡ್ಕ್ರಿ ಜರಾ ಈಗ ಹೇಳ್ತನಲ್ಲಾ ಇಲ್ ಕೇಳ್ರಿ ಇದ ಇದ ಕೇಳನ ಕೇಳ್ರಿ ನೀ ಎಲ್ಲಾ ಎ ಎಲ್ಲನ ಕಾಲ್ ಮಾಡ್ರಿ ನಾವ್ ಹೇಳಕೋತಿವಲ್ಲಾ.
ಇಂದ್ ನಿಮ್ ಬಕ್ರ ಪರ ಮಾಡ್ಲ್ವ ನಿಮ್ ಬಕ್ರ ಮಾಡಿ
ಇರಿ ಈ ಮುಚ್ಕನ್ ಕೂಡ ನಿ ಎಲ್ಲಾ ಬಕ್ರನ ಮಾಡಿ ಏನಾರ ಮಾಡಿ ಗೊತ್ತತ್ ತ್ ನಮ್ಗ. ಎಲ್ಲಾ ವಯಸ್ಸ ಮ್ಯಾಲ್ ಕೂನ ಇಡ್ತೀವಿ ನೀವು ಹೇಗಿದೀರಾ ಹೇಗಿಲ್ಲಾ ಹೇಗೆ ಹೇಗ್ ಹೇಗಿದ್ದೀರಾ ಹೇಗ ಇಲ್ಲಾ ಅಂತ ಎಲ್ಲ ಗೊತ್ತ್ತಮ್ದ ಲ್ಯಾಂಗ್ವೇಜ್ ಏನ್ ಬೆಳಸೋಗುತ್ತ ನೀ ಏನ್ ಬೆಳಸೋಗುತ್ತ ನೀ ಏನ್ ಹೇಳಾರ್ದ ಹೇಳಗುತ್ತಿನಾ.